ಹ ಹಲೋ ಎಲ್ಲಿ ಎಲ್ಲಿದ್ದ
ಹ ಎಲ್ಲ ಗುಲ್ಬ್ರಗ ಬ
ಹೌದಾ ಯಕ ಜಮಾವಣ ಅವವಾನ
ಹ ಎಕ್ಸಾಮ್ ಇತ್ತು ಬಂಡಿದಪ್ಪಾ ಎನ್ ಸಿ ಸಿ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್
ಹಾ ಹಾ ಹಾ ಹ ಎದುುವ ಹ ನಮ್ಮೂನ್ ಅದಾವ ನಾಳೆ ಹೋಗ್ಬೇಕ ನಮ್ಮ್ೂನು ಕೂಡ ಅದಾವ ನಾಳೆ ಅದಾವ ಹಾ ಹಾ ನಾವವು ಕೂಡ ಎ ನಾೆ ಆದ ರೈಚೂರು ಹೋಗ್ಬೇಕಕ್ ನಾವು ಕೂಡ
ಹೌದಾ ನಮ್ದು ಗುಲ್ಬರ್ಗ ಇದ್ದದೆ ಗುಲ್ಬರ್ಗ ಬಂದಿವವಿ
ನೋಡಲ್ ಪ್ರಿಪರೇಷನ್ ಎಕ್ಸಾಮು
ಹಾ ನಡ ಹ ನಡೆದಿದೆ ಚೆನ್ನಾಗ ಆಗಿರಕ ಚೆನ್ನಾಗ್ ನಡೆದಿದೆ
ದ್ತ ಇದ್ರಾಲ್ಲಿ ಲೈಬ್ರಲಿ ಓದತ ಇದ ಮೇಲಿಓದ್ತ ಓದತ ಇದೀಾ
ಏ್ ಮನಲ್ಲ ಸ್ವಲ್ಪ್ ಸ್ಟಡಿ ಮಾಡ್ತಾ ಇದ್ವಿ ಮನೆಯಲ್ಲ ಯಾಕ ಕುಂತು
ಾ ಅಜ್ಜಿ ಸಲ್ಲಿಸಿದೀರಾ
ಹ ಅರ್ಜಿ ಹಾಕಿದ್ದವ ಭಾಳ ಪೇಮೆಂಟ್ ಐತೆ ಪಾವತಿ ಜಗ್ಗೆ ಮಾಡ್ಬೇಕು ಪಾವತಿ ಅ ಬಂಡವಾಳ ಕಡಿಮೆ ಇದೆ
ಹೌದಪ್ಪಾ ಹೌದೌದ ಅದು ಹ ಅದು ಸಿಿಯಾರ್ ಬಡಿಯಾರ್ ಬ
ಎರಡು ಯಾರು ಅಂದ್ರ ಬಾಳ ಅ್ರ ಹಾ ಶೇರ್ಡ್ ಇರ್ ಹಾಕಿಲ್ವಾ ಅಷ್ಟೇ ಶೇರ್ಡ್ ಇರ್ ಕೋರ್ಸ್ ಎಷ್ಟೇ ಇ ಮಾಡ್ಬಿನಿ ಬಯೋಮೆಟ್ರಿಕ್ ತಂಬು ಕೊಡ್ಬೇಕ ತಂಬು
ಹೌದಾ ಅದೇನೆಲ್ಲಾ ಸಿಲೆಬಸ್ ಓದಿದೀರಾ ಎಲ್ಲ ಅದ್ರ ಸಂಬಂಧಪಟ್ಟದ್ದು
ಹ್ಮ್
ಅದೇ ನಾವವು ಕೂಡ ಓದ್ಬೇಕಪ್ಪಾ ಈಗ ನೆಕ್ಸ್ಟ್ ಏನು ಓದ ನೋಡ್ರೆ ನಾಳೆ
ಏ್ ನಡದಿದೆ ನಮ್ದು ಎಕ್ಸಾಮ್ ನಡ್ದದೆ ಎಕ್ಸಾಮ್ಂದು ಆ ಕಡೆ ಕಡೆ ಏನ ಮಾಡ್ಬೇಕು ಅಂತ ಇದೆ ಎಲ್ಲಾ ಏನ್ ಮಾಡ್ತ ಅ ಏನ್ ನಮ್ದು ಇವಾಗ ನಾವು ಏನ ಮಾಡಕು ಪೊಲೀಸ್ ಲ್ಸು ಆಾಕಂದು ಮಾಡ್ಬೇಕ ೆ ಅವ ಸಮಾಜ ಸೇವೆ ನಾ ೊ ಹ ನವು ಮಾಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿ ಪೊಲೀಸ್ ಹಾಕಿಡೋ ಹಾಕೊಂಡು ಇವಾಗ ಆರ್ಮಿ ಆರ್ಮಿ ಇಟ್ಕೊಂಡ ಉಗರು ಮುಂದೆ ಗುರಿ ಇರ್ಬೇಕು ಹಿಂದೆ ಗುರಿ ಇರ್ಬೇಕು ಅದಕ್ಕೆೆ ಗುರು ಗುರುಗಳು ಯ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಮ ಗುರುಗಳ ಅವರು ಚೆನ್ನಾಗಾರೆ ಜಗನ್ನಾಥ್ ಅಂತ ಅವರು ಬರ
ಹ ಮಾರ್ಗದರ್ಶಿತವರು ಒಳ್ಳೆ ಗುರುಗಳು ಮಾರ್ಗದರ್ಶಿರ ಯಾಕಂದ್ರೆ ಗುರುವಿನ ಗುಲಮ್ಮನಾಗವ
ಸರಗನರು ಹೇಳಾರೆ ಬಸವನಾರಲ್ಲ ಸರ್ವಜ್ಞ ಅವರು ಹೇಳಿದ್ದಾರೆ ಅದಕ್ಕೆ ಸರ್ವಜ್ಞರ ವಚನಗಳನ್ನು ಪಾಲಿಸಬೇಕು ನಾವು
ಕಾಣಸ್ಬೇಕು ಏಕೆಂದ್ರೆ ಆ ವಚನಕಾರರು ಏಕೆ ಪ್ರತಿಯೊಂದು ವಚನಗಳಲ್ಲಿ ಒಂದು ಅರ್ಥಪೂರ್ಣವಾದ ಸಾಲುಗಳಿವೆ.
ಅದೆ ಮತ್ತ ನಾವು ಮಾಡ್ಬೇಕು ಮತ್ತ ಏನನ.
ಏನಾದ್ರೂ ಮತ್ತು ವ ಶಿಕ್ಷಣದ ಜೊ ಯಾವದಾದ್ರು ಪಕ್ಕದಲ್ಲಿ ವ್ಯವಹಾರ ಮಾಡ್ತಿದ್ರ ಯಾವ್ದಾದ್ರು ಸೈಡ್ ಬಿಸಿನೆಸ್ಸು.
ಹಾ ಮಾಡ್ತಿದ್ದೀವಿ ನಾವು ವ್ಯವರ ಮಾಡ್ತಿದ್ದೀವಿ. ನಮ್ದು ಇವಾಗ ನಮ್ದು ಅರೆ ನಮ್ ಗುರಿ ಆರ್ಮಿ ಆಗ್ಬೇಕಂತ ಆರ್ಮಿ. ಕನಸು ನಮ್ದು ಓ ಏನ್ರಿ ಎನ್ಸಿಸಿ ನಾವು. ನಾವು ದೇಶ ಸೇವೆ ಮಾಡ್ಬೇಕು ದೇಶ ದೇಶ ಸೇವೆ ಈಶ ಸೇವೆ ಎದುಕ್ ಹೇಳರೆ ದೇಶ ಸೇವೆ ಮಾಡ್ಬೇಕು ಅಂತ ನಾವು ಆರ್ಮಿ ಇದೆ ನಾವು ಆರ್ಮಿ ಒಳಗೆಡಿ ಆರ್ಮಿ ಡಿಪಾರ್ಟ್ಮೆಂಟ್ ಒಳಗೆ ಸರ್ಬೇಕು ಆರ್ಮಿ ಡಿ ಡಿಪಾರ್ಟ್ಮೆಂಟ್ ಸೇರಿದ್ರೆ ಒಳ್ಳೆಯ ಸಕ್ಕತ್ ಬೆಲೆ ಇರ್ತದೆ ಏನು ಗುರು ನಿಮ್ಮ. ಹಬ್ಬಾ ನಿಮ್ದು ಅಂತ್ಯಕ್ರಿಯೆ ನಡೆಯುವಾಗ ಎಷ್ ಊರಲ್ಲಿ ಸೆಲೆಬ್ರೇಷನ್ ಮಾಡಿ. ಎಂತ ಮಾಡ್ತಾರ ಊರಲ್ಲಿ ಎಂತ ಗೌರವ ಇಂಥ ಮಗ ಇಂತ ಆರ್ಮಿ ಆದ ಅಂ ತನ್ನ ಮಗ ಎಷ್ಟು ಊರಲ್ಲಿ ಎಷ್ಟು ಭಾ ತಂಬಿ ಸೇವೆ ಮಾಡಿ ತಾಯಿನಾಡಿಗೆ ಭಾರತಂಬಿ ಸೇವೆ ಮಾಡಿ ತಾಯಿ ನಾಡಿಗೆ ಬಂದು ತಾಯಿಯ ಹೃದಯವನ್ನು ಕಟ್ಟ
ದೇಶದ ಗಡಿಯಲ್ಲಿ ನಿಂತು ಒಂದು. ದೇಶದ ಗಡಿಯಲ್ಲಿ ನಿಂತು ಒಂದು ದೇಶವನ್ನೇ ರಕ್ಷಿಸುವಂತ ಕೆಲಸವನ್ನು ನೀವು ಆಯ್ ಆಯ್ಕೆ ಮಾಡಿದಿರಲ್ಲ ಅದು ನಮಗೆ ಒಂದು ಹೃತ್ಪೂರ್ಕವವಾಗಿ ನಿಮ್ಗೆ ಧನ್ಯವಾದ. ನಮ್ಮ ಹೆಮ್ಮೆಯ ಒಂದು ಕೆಲಸ ಮಾಡಲು ನೀವು ಇಚ್ಛಿಸಿದರಾ ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನ ಇವತ್ದಿನ.
ನಮ್ದು ಮ ಮತ್ತು ಆರ್ಮಿ ಸೇವೆ ಗುರಿಐತಿ ಇವಾಗಂದ ವರ್ಷ ಆಯ್ತು ಆರ್ಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿ ಮ ಚೆನ್ನಾಗಿ ಮಾಡ್ತಾದ್ದೀವಿ ನಾವು ಜಮ್ಮು ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ ಅಲ್ಲಿ ಇದ್ದೀವಿ.
ಜಮ್ಮ ಜಮ್ಮ ಜಮ್ಮು ಕಾಶ್ಮೀರದಲ್ಲಿ ಇದ್ದೀರಾ ಒಳ್ಳೆ ಒಳ್ಳೆ. ನಿಮದು ಒಳ್ಳೆ ಒಂದು ಹಿತದೃಷ್ಟಿ ಒಳ್ಳೆ ಇದೇ ರೀತಿ ಒಂದು ಸಮಾಜದ ಸೇವೆ ಕೆಲಸ ಮಾಡಿ ಒಂದು ನಾಲ್ಕು ಜನಕ್ ನಾಲ್ಕು ಜನರಿಗೆ ಒಳ್ಳೇದ ಕೆಟ್ಟದ ಒಳ್ಳೇದು ಮಾಡ
ನಮ್ಮ ಆತ್ಮೀ ನಮ್ಮ ಆತ್ಮೀಯ. ಇವತ್ತು ನಮ್ಮ ಆತ್ಮೀಯಾರಾದ ನಮ್ಮ ಪ್ರಭು ಕಾಲೇಜಲ್ಲಿ ರಾಯ್ ಆಲ್ ಇ ಆಲ್ ಇಂಡಿಯಾ ಇಂಟರ್ಲ್ ಯೂನಿವರ್ಸಿಟಿ ಅಲ್ಲಿ.
ಹ
ಕೋರ್ಸ್ ರಿಸರ್ವ್ಯೇಷನ್ ಮಾಡರೇ ಯಾರು ಅಂತಂದ್ರೆ ಅವರು ಅಭಿಷೇಕ್ ಅಭಿಷೇಕ್ ಬಶೆಟ್ಟಿ. ಟ್ರ್ಯಾಕ್ ಇನ್ವೆಂಟರ್ ಅವರು ಮತ್ತ ರವಿ ಪರ ಪರಮ. ಹಾ ರವಿ ಪ್ರಮ ಪರಮಪ್ಪ ಅಂತ ಕಬಡ್ಡಿ ಪ್ಲೇಯರ್ ಅವರು ಭೀಮಣ್ಣ ಕೋ ವಿಮಣ್ಣ ಅಂತ ಅವರು ಕೋರ್ಸ್ಕೌಂಟಾರ ಮತ್ತು ಕಬಡ್ಡಿ ಪ್ಲೇಯರ್ ನಾರಾಯಣ. ನಾರಾಯಣ ಅಂತ ಕಬಡ್ಡಿ ಪ್ಲೇಯರ್ ಅವರು ಮೌನೇಶ್ ಮತ್ತು ಕಬಡ್ಡಿ ಪ್ಲೇಯರ್ ಅವರು. ಅಂಬ್ರೇಶ್ ಅವರು ಕಬಡ್ಡಿ ಪ್ಲೇಯರು.
ಎಲ್ರೂ ಜಾಯಿನ್ ಆಗಿದಾರ ಡ್ಯೂಟಿಗೆ. ಹ ಒಳ್ಳೆ ಒಳ್ಳೆ ಕೆಲ್ಲಸ ಬಿಡ್ರಿ ಒಳ್ಳೆ. ಕಾರ್ಯವನ್ನು ಮಾಡ್
ಹ ಇವ್ರಲ್ಲಾರೂ ಅಲ್ಲ ಲಕ್ಷ್ಮಣ ಅವ್ರು ಕಬಡ್ಡಿ ಪ್ಲೇಯರ್ ಅವರು. ನಮ್ಮ ಪ್ರಭು ಕಾಲೇಜ್ ಸೌತ್ ಸೌತ್ ಜಝೋನ್ ಮಾಯಾಗಿದರೆ ಸ ಅವರು.
ಇದು ಎಕ್ಸಾಮ್ ತಯಾರಿ ಎಲ್ಲಾ ಸಂವಿಧಾನ ಹಿಸ್ಟರಿ ಎಲ್ಲ ಓದೋದ್ ಮುಗಸಿದೀರಾ ನೀವು.
ಹ ಸಂವಿಧಾನ ಓದ್ತಾ ಇದ್ದೀವಿ ಸಂವಿಧಾನ ಬಗ್ಗೆ ಅವು ವಿಧಿಗಳು ಎಷ್ಟು.
ಹೌದು ನಾವು ಕೂಡ ಒಂದು ಸಂವಿಧಾನವಸ. ಸಂವಿಧಾನದ ಎಲ್ಲಾ ವಿಷಯಗಳನ್ನು ಓದಿ ಮುಗಿಸಿದ್ದೇವೆ ಈಗ ಏನು ಇತಿಹಾಸದ ಸಂಬಂಧಪಟ್ಟ ಒಂದು ಎಲ್ಲಾ ಭಾರತ ದೇಶ ಕರ್ನಾಟಕ ದೇಶವನ್ನು ಓದಬೇಕು ಅನ್ನೋೇ ನಮ್ಮ ದೃಷ್ಟ್ಯ
ಲ್ ಬಾ ನಾ್ ಮಾಡ್ಲಿಲ್ಲ ಅಂತ ಏನು ಬರ್ತದೆ ಮಾಡಿದ್ರೆ ಆಗ ತದ್ದೆ ಎಲ್ಲ ಮತ ನಿಮ್ದ ನ ಆ ಕಡೆ ಬಿಸ್ನೆಸ್ ವಿಸ್ನೆಸ್
ಹ ಒಂದ್ ಸೈಡ್ ನೊಂದು ಮೊನ್ನೆ ಒಂದು ಒಂದು ಒಂದು ಇಪ್ಪತ್ತು ಇಪ್ಪತ್ತು ಇದು ಮೇಗೆ ಮರಿವಳನ್ನು ತಂದಿದ್ದೇನೆ
ಹಾ ಹಾ
ಏನ್ ಮಾಡ್ತಾರ ಎಲ್ಲ ಹೊಲ ಮಳೆ ಮಳೆ ಬರ್ಲಿಲ್ಲ ಎಲ್ಲಾ ಹೊಲಗಳೆಲ್ಲ ಲಾಸ್ ಆಯ್ತು
ಓಹ ಏನು ಮೇಕೆ ತಂದು ಇವಾಗ ಏನ್ ಮಾಡ್ತಾರಾ ನೀವು ಮೇಕೆಗಳನ್ನು ಸಾಕಿ ಸಾಕಿ ಸಾಗಾಣಿಕೆ ಮಾಡಿ ಶೆಡ್ ಹೊಡ್ದು ಎಲ್ಲಾ ನಿಮ್ದು ಮೇಕೆ ಸಾಗಾಣಿಕೆ ರಿಗೆ ಇದೆ ನಿಮ್ದು
ಇದಕ್ಕೆ ಆದಾಯ ಆದಾಯ ಬೇಕಲ್ವಾ ಅದಕ್ಕೆ ಒಂದು ಆದಾಯಗೋಸ್ಕರ
ತಿಂಗಳಿಗೆ ನೀವು ಆದಾಯ ಗಳಿಸಿ ಎಷ್ಟು ಸಮ ಬಂಡವಾಳ ಮೊದಲೇ ಬಂಡವಾಳ ಎಷ್ಟ ಕಿದ್ರೆ ನೀವು ಬಂಡವಾಳ ಹಕಿ
ಬಂದಾವ್ ಸಾಲು ಮಾಡಿ ಏನಿಲ್ಲಪ್ಪ ಅಂದ್ರೆ ಮೂರವರೆ ಲಕ್ಷ ಆಗಿದ್ದೇನೆ ಮೂರವರೆ ಲಕ್ಷ ರೂಪಾಯಿ ಸಾಲ ಮಾಡಿ ಬಂಡವಾಳ ಹಾಕಿದೀನಿ ಅದ್ರಲ್ಲಿ ಮಳೆ ಕೂಡ ಬರ್ತಾ ಇಲ್ಲ ಒಳ್ಳೆ ಒಂದು ಮೇವು ಇಲ್ಲ ನೀಚಗಳ ಮೇಯಕ್ಕೆ ಮಳೆಯಿಂದ ಹನವಾರು ರೈತರಿಗೆ ಒಂದು ವಿಹಾರ ಮಾಡುವಂತ ಯಾವುದೇ ರೀತಿ ಎಮ್ಮೆ ಸಾಕಾಣಿಕೆಗಾರರಿಗೆ ಹೈನುಗಾರಿಕ ಎಲ್ಲರಿಗೂ ಸಮಸ್ಯೆಯನ್ನು ಉಂಟು ಮಾಡುವ ಿದ ಮಳೆ ಬರೋದ ಕಾರಣ
ಓಹೋ ಎಲ್ಲಾ ಬಾಳ ಎಲ್ಲಾ ಮಳೆ ಪ್ರಾಬ್ಲಮ್ ಆಗಿದೆ ನಮ್ಮಲ್ಲಿ ಮೊರ್ಲ್ಲಿ ಹೇಳಿದ್ರು ನಮ್ಮ ದೇವರು ನೀವು ಆ ಬರ್ತದೆ ಎರಡ್ ಮೂರ್ ದಿನದಲ್ಲಿ ಎರಡ್ ದಿನದಲ್ಲಿ ಎರಡು ದಿನ ಮುರ್ಗನದಲ್ಲಿ ಬರ್ತೇವೆ ಒಂದ ಏಳು ದಿನದ ಎಲ್ಲೇ ಒಂದ ಒಂದೇ ದಿನಕಲ್ಲ ದವ್ರ ಹೇಳಿ ಮಳೆ ಬಂದಿತ್ತು ಅವರು ಸಕ್ಕಾತಾಗಿ ಹೇಳಿದ್ದಾರೆ ದೇವ್ರು ಬಾಳ ಮೂಊರಲ್ಲಿ ದ ಕರಿ ನಂಬಿಕಸ್ತ ದೇವರು ಇವತ್ತು ನಮ್ದು ಅ್ರು ಹೇಳಿ ತಕ್ಷಣ ಮಳೆ ಬಂದಿತ್ತುವ ಓ ಹೊ ಸೋ ನೈಸು ದೇವರು ದೇವ್ರಿಗೆ ನಂಬೇಬೇಕು ಅಂತ ಹೇಳಿದ್ವಿ ಆ ನ ವಿ ನಂಬ್ತಿವಿ ಮಸ್ತ್ ಐತಿ ದೇವ್ರ ನಮ್ದ ಹೇಳಿದ್ವಿಲ್ಲಾ ನಾವು ದೇವ್ರಿಗೆ ನಂಬಿದ್ವಿ
ಹೌದು ನಮ ನ ಈಗೆ ಒಂದು ಶಿಕ್ಷಣವನ್ನು ಪಡೆಯಂತ ನಿಮಲ್ಲ ಏನ್ ಹೇಳುದು ನನ್ನ ಮನಸ್ಸಾಕ್ಷಿಯಿಂದ ಏನ್ ಹೇಳದು ಇಷ್ಟ ಪಡ್ತೇನೆ ಅಂದ್ರೆ ದೀವರಾವದಲ್ಲಿ ಯಾವುದೇ ಒಂದು ನಂಬಿಕೆ ಯಾವುದೇ ಮೂಡ ಇರಲಿ ನ ಎಲ್ಲದರ ಮೇಲೆ ನಂಬಿಕೆ ಮೂಢನಂಬಿಕೆ ಬೇಡ ಅನ್ನುವುದೇ ನನ್ನ ಒಂದು ಅಭಿಪ್ರಾಯ
ಹೌದು ನಮ್ ಮೂಢ ನಂಬಿಕೆ ಯಾಕೆ ನಮ್ಗೆ ನಮಗೆ ಮೂಢ ನಂಬಿಕೆ ನಿಜವಾಗ್ಲು ಮೂಢ ನಂಬಿಕೆ ನಿಮ್ದು
ಇಲ್ಲಿ ನೋಡಿ ವಾತಾವರಣದ ಒಂದು ಸಮಸ್ಯೆದಿಂದ ಮಳೆ ಬಾರದೆ ಇದ್ದ ಕಾರಣ ಯಾವುದೋ ಒಂದು ಹಳ್ಳಿಗಳಲ್ಲಿ ಒಂದು
ಯಾಕ್ ಬರ್ಲ ಅಂದ್ರೆ ವಾತಾವರಣಗಳಲ್ಲಿ ಪರಿಸರದಲ್ಲಿ ಗಿಡ ಮರಗಳನ್ನು ಅತಿ ಹೆಚ್ಚವಾಗಿ ಬೆಳೆಸಿದ್ರೆ ಆ ಕಡೆ ಆಕ್ರಶ ಆಕ್ರೋಶಕವಾಗಿ
ಪರಿಸರ ಮಾಲಿನ್ಯ ಪರಿಸರ ಹಾನಿಗಳಿಂದಾಗಿ ಇವತ್ತಿನ ದಿನ ಮಳೆ ಕಡಿಮೆ ಪ್ರಮಾಣದಲ್ಲಿ ಮಳೆ ಬರ್ತಿದೆ ಏಕಂದ್ರೆ ಈ ವರ್ಷದಲ್ಲಿ ಬರಗಾಲ ಬರೋ ಈ ವರ್ಷದಲ್ಲಿ ಬರಗಾಲ ಬಾರಲು ಕಾರಣವಏನೆಂದರೆ ಪಶ್ಚಿಮ ಸಮ
ಇಲ್ಲ ನೋಡು ಪರಿಸರ ಎಷ್ಟು ನಾಶ ಮಾಡುತ್ತ ಅವರು ಅಷ್ಟು ಮಳೆ ಸಂ ಮಳೆ ಬರುವುದಿಲ್ಲ ಎಷ್ಟು ಪರಿಸರವು ಆ
ಕರ್ನಾಟಕದತ್ತ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ತೆಲಂಗಾಣ ಈ ಈಡೆ ಈ ಕಡೆ ರತ್ತ ಸೆಳೆಯುತ್ತಿದೆ ಹೀಗಾಗಿ ಒಂದು ಉಷ್ಣಾಂಶದ ವಾತಾವರಣ ಸೃಷ್ಟಿಯಾಗಿದೆ
ಹಿತವಾಗಿ ಪರಿಸರ ಬೆಳೆಸಬೇಕು ಬೆಳೆಸಬಾರದು ಪರಿಸರದಲ್ಲಿ ಅತಿ ಹೆಚ್ಚು ಗಿಡ ಮರಗಳನ್ನು ಬೆಳೆಯಿಸಿ ಆ ಬೆಳೆಸಿದ್ರೆ ಅತಿ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬರುವ ಸಾಧ್ಯತೆ ಇದೆ ಅಲ್ಲಾಂದ್ರೆ ಮೋಡ ಬಿತ್ತನೆಗಳನ್ನು ಮಾಡ್ಬೇಕು ಏನ್ ಮಾಡ್ಬೇಕು ಮ ಮಳೆ ಬರ್ಲಕ್ಕಂದ್ರೆ ಯಾವ್ದ ಪ್ರಾಬ್ಲಮ್ ಸಂಭ ಸಂಭಾವನೆ ನೀತಿ ಆತರ ಏನು ಮೋಡ ಬಿತ್ತನೆ ಮಾಡಬೇಕು ಕೃಷಿ ಇಲಾಖೆ ಅಗ್ರಿಕಲ್ಚರ್ ಅವರು ಬಂದ ಮೋಡ ಬಿತ್ತನೆ ಮಾಡಿ ಮೋಡ ನ್ನು ಯಾವ ಯಾವ ಟೈಮ್ಲ್ಲಿ ಮಳೆ ಬರ್ತದೆ ಯಾವ ಟೈಮ್ ಅಲ್ಲಿ ಮಳೆ ಬರ್ಲಾ ಏನಾಗಿದೆ ಅದಕ್ಕೆ ಯಾವ್ದ ಯಾರ ಮೋಡೋ ಬಿತ್ತನೆ ಮಾಡ್ತಾರಲ್ಲ ಅಗ್ರಿಕಲ್ಚರ್ಸ್ಗಳು ಅಗ್ರಿಕಲ್ಚರ್ಸರುಗಳು ಬಂದು ಮೋಡ ಬಿತನೆ ಮಾಡ್ತಾರೆ ಇಲಾಖೆದವ್ರು ಕೃಷಿ ಇಲಾಖೆದವರು ಹಾ ಕೃಷಿ ಇಲಾಖೆದವರು ಬಂದು್
ಒಂದು ನ್ಯಾಚುರಲ್ ಆಗಿ ಒಂದು ಮಳೆ ಪ್ರಮಾಣ ಹೆಚ್ಚಿಸಬೇಕ ಅ್ರೆ ನೀವು ಸುತ್ತಮುತ್ತ ನಿಮ್ಮ ಪ್ರದೇಶದಲ್ಲಿ ಹಲವಾರು ಮರಗಳನ್ನು ನೆಡ್ಬೇಕು ಏಕಂದ್ರೆ ನಿಮ್ಮ ಅಕ್ಕ ಆು ನಿಮ್ಮ ಪಕ್ಕದಲ್ಲಿರುವಂತಹ ಮಕ್ಕಳಲ್ಲಿ ಒಂದು ಒಳ್ಳೆಯ ಒಂದು ಅ ಒಳ್ಳೆ ಒಂದು ಕ್ಯಾರೆಕ್ಟರ್ ಬಳಸ್ಬೇಕಂದ್ರೆ ಮರಗಳ ನಡುವಂತ ಕೆಲಸ ಮಾಡಿ ಅಂತ ನೀವು ಅವ್ರಿಗೆ ಹೇಳ್ಬೇಕು ಬ ಯಾಕಂದ್ರೆ ಮರಗಳಂದನೆಯ ಪರಿಸರ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಮಳೆ ಬರುತ್ತೆ ಮಳೆಯಿಂದ
ನಾವು ನಟ ನಟಿಸ್ತೀವಿ ಎಷ್ಟು ಐದನ ಒಂದು ಐನೂರ ಒಂದು ಗಿಡಗಳನ್ನು ನಾಡಿ ನಟ್ಟಿಸಿ ಅವಿಗೆ ನಮ್ಮ ಕೆಲ್ಲ ನಮ್ಮ ಇದ್ರಲ್ಲಿ ಕೆಲದ ನೀರು ಹಾಕುವವರು ನಾವೆಲ್ಲಾ ನಾವವು ಗಿಡಗಳು ಬೆಳೆಸಿದಿವವಿ ಐದನೂರ ಒಂದು ಗಿಡಗಳನ್ನು ಹಚ್ಚಿಿನ ನಟೀಶಿ ಇವತ್ತು ಗಿಡಗಳನ್ನು ಬೆಳೆಸ ಬೆಳೆಸ್ತಾ ಇದ್ದಿದ್ದೇನೆ ನಾನು ಮರಗಳನ್ನು ಮರಗಳನ್ನು ಬೆಳೆಸಿ ಇವತ್ತು ದೊಡ್ಡ ಎಮ್ಮರವಾಗಿ ಬೆಳೆದಿದೆೆ ಅವು ಹವುದರ ವಾತಾವರಣವನ್ನು ತಗೊಂಡ ವಾತಾವರಣದರ ಗಿ ಮರ ಗಾಳಿ ತಗೊಂಡು ವಾತಾವರಣ ತಗೊಂದು ಸೇವೆ ಸ ಆ ಇದು ಉಷಿರಾಟ ಆಡುತ್ತಿದ್ದೇನೆ ಅವರು ಐನೂರ ಒಂದು ಗಿಡಗಳಿಂದ ನಾನು ಇತ್ತು ನಾನ್ ಅತ್ತ ಶುರ್ರುವ ನನ್ನ ಹೊಲದಲ್ಲಿ ಐನೂರ ಒಂದು ಗ್ರಹ ನಟಿಸಿ ಆ ಅದ ಅಲ್ಲಿ ನತ್ತನದ್ರಕ ಮನೆ ಮಾಡಿ ಅದರ ವಾತಾವರಣ ಗಾಳಿಗಳನ್ನು ತೋತಿದ್ದೇನೆ ನಾನು
ಹ ನಮ್ದು ಕೂಡ ಮೊನ್ನೆ ಒಂದು ನಮ್ದು ಹದಿನೈದು ಎಕರೆ ಅಡ್ಡಿ ಇದೆ ಅದ್ರಲ್ಲೂ ಕೂಡ ಒ ಸುಮಾರು ಇನ್ನೂರು ಗಿಡ ಮರಗಳನ್ನು ನೆಟ್ಟಿಸಿದ್ದೇನೆ ಅಲ್ಲಿ ನಮ್ಮ್ ಅಣ್ಣ ನಮ್ಮ ಅಣ್ಣನವರು ಏನಂದ್ರು ಎಲ್ಲ ಮರಗಳನ್ನ ಕಡಿಸಿ ಅಹ ಎಲ್ಲ ಸ್ವಚ್ಛವಾಗಿ ಮಾಡೋಣ ಅಂದ್ರೆ ಬೇಡ ಹ್ ಇದರ ಕಾರಣದಿಂದ ಮಳೆ ಪ್ರಮಾಣ ಕಡಿಮೆ ಆಗಿದೆ ಇವತ್ತಿನ ದಿನ
ಹೌದು ಹೌದು ಹೌದು ಮಳೆ ಮಳೆ ಹಾಗೆಲ್ಲ ಬಾಳ ನಮ್ಮ ಒಂದೇ ತ ನಮ್ಮ ಡಿಸ್ಟಿ ಂತ ಇಲ್ಲ ಎಲ್ಲಾ ಇವಾಗ ಗಾಯಿ ನೋಡು ಮಳೆ ಪ್ರಾಬ್ಲಮ್ ಹೆಂಗಗಿದೆ ಅಂತಂದ್ರೆೋಡಬೇಕ ಮಾಡೋಕಕ್ ಇವಾಗ ಇಲ್ಲ ಎಲ್ಲ ತಲ್ಲಿ ಮೊಳೆ ಎಲ್ಲಾ ನಮ್ಮ್ ಕರ್ನಾಕ ಅಂತ ಅಷ್ಟಲ್ಲ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾಿಸ್ಟ ಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಅವಾಗ ಪರಿಸರ ಮಾಲಿಿನಯ ಬಾಳ ಆಕ ಇದೆ ಆ ಪರಿಸರ ಮಾಲಿನ್ಯ ಕಾರ್ಖಾನೆಗಳನ್ನು ಎಲ್ಲಾ ಬಾಳ ಇದಾಗ್ಯಾವೆ ಸರ್. ತನಾ ಸಾಗಿದ್ದೇವೆ.
ಪರಿಸರ ಒಂದು ಮಾಲಿನ್ಯ ಉಂಟಾಗಿ ಇವತ್ತಿನ್ ದಿನ ಎಲ್ಲಾ ರೀತಿಯಿಂದ ಕಾಯಿಲೆ ಬರು ತಾ ಇವೆ ಮನುಷ್ಯನ ಆಯುಷ ಜೀವ ಕಡಿಮೆ ಆಗುತ್ತದೆ ಯಾಕಂದ್ರೆ ಮರಗಳಿಂದ ಆಕ್ಸಿ ಡೈಯಾ ಅದು ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ ಅದು ಅದು ಡಯಕ್ ಡೈಆಕ್ಸೈಡಲ್ ಅಂತ ತಗೋಬೇಕಂದ್ರೆ ಮರಗಳೇ ಇಲ್ಲ ಮರಗಳು ಎಷ್ತಿದ್ವ ಅಷ್ಟು ಸ್ವ ಚ್ಚವಾದ ಗಾಳಿ ಸಿಗುತ್ತದೆ ಮರಗಳು ಡೈಆಕ್ಸೈಡ್ ತಗೊಂಡ್ ಮೇಲೆ ಅಕ್ಸೈಡ್ ಬಿಡುಗಡೆ ಮಾಡ್ತಾವೆ ನನಿ ಕೂಡ ಇಲ್ಲ ಸರ್ ಫೋನ್ ಹಚ್ಚಿದ್ರೆ ನಾನ್ ಓಕೆ ಓಕೆ
ಹೌದು ಸ್ವಲ್ಪ ನಮ್ ಸಾಬ್ರು ಇವ್ರು ನಮ್ ಸಾಬ್ರರು ಬಾಳ ಒಳ್ಳ ಒಳ್ಳೆಯ ಮನ್ಶ ಆದಾರ್ ನಮ್ ಸಾಬ್ರು. ಇವ್ರು ನೀವ್ ಏನಂತೀರ ನೀವ್ ಏನಂತೀರಿ ಎಲ್ಲಾ ಕೆಲಸಗಳನ್ನ ಮಾಡಿ ಕೊಡ್ತಾರೆ ಸಾಬ್ರು ನೀವ್ ಅವ್ರತ್ರ ಏನ್ ನಿಮ್ ಪೈಲ್ ಮೂವ್ ಮಾಡ್ಸ್
ಫೋನ್ ಮಾಡ್ತಾ ಇದಾರೆ ಅ ಪ್ರಿನ್ಸಿಪಲ್ ಮಾಡ್ತ ಫೋನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಆಯ್ತು ಹ ಓಕೆ ಓಕೆ.